ಹಾ ಏನೋ ರೆಷ್ಟ್ ಕೆಳಿ ತಕ
ಏ ಏನ್ ಸಮಾಚಾರ ಹೇಳು.
ಏನಿಲ್ಲ ಸ್ವಲ್ಪ ಕೆಲ್ಸ ಇತ್ತ್ ಅಷ್ಟೇ ಇನೇನಿಲ್ಲ.
ಕೆಲ್ಸ ಆಮೇಲೆ ಮಾಡೇ ಮುದೈಐತಲ್ಲಾ ಆರಾಮಾಗಿ ದೇವಸ್ಥಾನ ನೋಡಿ ಮರ್ಕ ಆಗಲ್ಲ.
ಎಲ್ಲ ಆಗ ಸ್ನಾನಗಳೆಲ್ಲ ಕೆಲ್ಸಿತ್ತು ಅದಕ್ಕ ಹೋಗಿಲ್ಲ. ಹುಡುಗನ್ ಕಳ್ಸಿದೀವಿ. ದೇವಸ್ಥಾನ ಇಲ್ಲ ಯಾವುದು ಇಲ್ಲ ನೋಡೋಣ ಕೆಲಸ ಎಲ್ಲ ಮುಗಿದ್ಮೇಲೆ.
ಹ್ಮ್ ಏನ್ ಕೆಲ್ಸ ಮಾಡ್ತಾ ಇದ್ರ.
ಏನ್ ಮಾಮೂಲಿ ಕೆಲ್ಸ ಇನ್ನೇನ್ ಕೆಲ್ಸ.
ಹ್ಮ್ ಊಟದ್ಲಾ
ಇಲ್ಲ ನಮ್ಮಕ್ಕನ್ಗೆ ಮನೆಗೆಲ್ಲ ಮುಗಿಸಬಿಟ್ಟ ಮನೆಗೆಲ್ಲ ಎಲ್ಲ ಮುಗಿಸ್ಬಿಟ್ಟು ನಮ್ ಮಕ್ಕಂಗ್ ಕ್ರಷ್ಟ್ ಮಾಡ್ಕಟ್ಟು ಕರ್ಕೊಂಡ್ ಹೋಗೋಣ ಅಂತ ಬನ್ನಿ. ಅದಾಗಿಲ್ಲ ಇಲ್ಲೆ ಇದ್ದೀನಿ ಇನ್ನ.
ಅವಳ್ದ ಆಯ್ತು ಸ್ನಾನಗಳು.
ಅವಳ್ದ ಇನ್ನ ಇಲ್ಲ.
ಹ್ಮ್ ಇನ್ ಇ ಹೋಗಿ ವೇಣುಗೋಪಾಲ ಸ್ವಾಮಿ ಗುಡಿಕನ್ನ ಹೋಗ್ರೇ. ಉಷಕ್ಕ
ಹ್ಮ್ ಮಾಡೋಣ ಆದ್ರೆ ಓ್ತತಿರಿ ಇಲ್ಲಾಂದ್ರೆ ಇಲ್ಲಿ ಇನ್ನ ಏನ್ ಮಾಡದು.
ನಿಮ್ಮಣೆ ಬರ ಆಸೆ ಬಿಡಿ ಏನು ಮಾಡಕ ಆಗಲ್ಲ ಹಾ ನಾನ್ ಊಟ ಮಾಡ್ತಾ ಇದ್ನಿ
ಏನ್ ಸ್ಪೆಷಲ್ ಏನಡಿಗಿ
ಮುದ್ದೆ ಸಾಂಬಾರು ಅಡ್ಗೆ ಮುದ್ದೆ ಸಾಂಬಾರು ಮಕ್ಕಳ್ಗ ಚಿತ್ರಾನ್ನ ಒಬ್ಳು ಅದೇನೋ ಪಾಸ್ತಾ ಹಾಕ್ ಮಾಡೇನೋದ್ಲು
ಹಾ
ಇನ್ನ ಬುಳ್ಕ ಚಿತ್ರಾನ್ನ ಮಾಡ್ಕೊಟ್ನೆ ನಮ್ಕ ಮುದ್ದೆ ಸಾರು ಹ್ಞ ಬಜ್ಜಿ
ಹ್ಮ್ ಇನ್ನೇನಕ್ಕ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಾ ಸ್ಟಾರ್ಟ್ ಮಾಡವ್ರೇನ್ನ
ಹ್ಮ್ ಹ್ಮ್ ಸ್ಟಾರ್ಟ್ ಇವಾಗ್ ಜಸ್ಟ್ ಸ್ಟಾರ್ಟ್ ಆಯ್ತು ಹ್ಮ್ ಏನೋ ಬೇರೆ ಕೆಲ್ಸ ಬಿಟ್ಬಿಟ್ಟತ್ಗ ಹೋಗಿ ಆಮ್ಯಾಗ ಬಂದ್ ಮಾಡೇನ್ ಕತ್ತಲ್ಲ
ಹ್ಮ್ ಹಂಗೆಲ್ಲ ಆಗಲ್ಲಕ್ಕ
ಹ್ಮ್ ಹ್ಮ್ ನೇನ್ ಹಾ ಹ್ಮ್
ಹ್ಮ್ ಇನ್ನೇನ್ ಯಾರೋ ಮಾತಾಡ್ತಾವ್ರೆ
ಆ ನಮ್ಮಪ್ಪಯ್ಯ್ನು ಮಾತಾಡಿದ್ದು ಹ್ಮ್ ಹಾ ನಿಮ್ಕ ರೆಡಿ ಆದ್ರೂ ಯಾರಾದ್ರೂ ಫೈ ಮೆಂಬರ್ಸ್ಸಾ
ನಾನ ನಾ ನನ್ ಫ್ರೆಂಡ್ಗಳನೆಲ್ಲಾ ಅಡ್ಜಸ್ಟ್ ಮಾಡ್ಕೊಂಡಿದೀನಮ್ಮ
ಮನೆೆ ನಿದ್ದ್ಯಾ ಕಳ್ಸಿದ್ದೆ ಗ್ರೂಪಾ
ಕಾಲೇಜ್ ಫ್ರೆಂಡ್ಗಳನ ಎಲ್ಲಿ ನಂದಿನ್ನದ ಇದೇ ಆಗಿಲ್ಲಲ್ಲ
ಹ ಇನ್ನು ಟಾಸ್ಕ್ ಇನ್ನ ಆಗಿದಲ್ಲ ಹ್ಮ ಸ ಹ್ಮ್ ಇವಾಗ ಆರ್ ಕಾಲ್ ಮಾಡಂತ ಹೇಳಿದ್ನಕ್ಕ ಒಬ್ಬ್ರಿಗ ಆರು
ಹ್ಮ ಒಬ್ಬರೀಗ್ ಆರು
ಹ್ಮ್
ಹ್ಮ್ ಇನ್ನೇನಕ್ಕಾ ಸಮಾಚಾರ
ಇನ್ನೇನಮ್ಮ ಇನ್ನೇನ್ ಹೇಳ್ಬೇಕ್
ಏನ್ ಕೆಲ್ಸಗ್ಳು
ಕೆಲ್ಸಗ್ಳಾ ಇವಾಗ ಮಾಡಿದ್ರೇ ಸ್ನಾನ ಮಾಡ್ಬೇಕು ಇಲ್ಲಾಂದ್ರೆ ಬಟ್ಟೆಗಳು ಒಗಿಬೇಕು ಫಷ್ಟು ಮಾಡಿದ್ರೆ ಎಲ್ಲಾ ಕೆಲ್ಸ ಮುಗ್ದಂಗಿನ್ನ
ಹ್ಮ ಪೂಜ್ಕೆ ಯಾರ್ ಕೈಯಾಗ ಎತ್ ಕಳಸ್ದೆ
ನಮ್ಮ್ ಎಂಟಮ್ನ ಇವತ್ತೇ ಆ ಡೈರಿ ತಾಗ ಯಾರ ಡಾಕ್ಟರ್ಲ್ ಬಂದವ್ರಂತೆ ಅಲ್ಲಿ ಕನೆಕ್ಷನ್ ನಾಳ ಕುಡ್ಸೋನಕ್ಕತ್ತಲ್ಲಾ ನಾಳೆ ನಾಡಿದ್ದ ಹೋಗ್ಲಿ ಅವರು ಬತ್ತಾನೇ ಇರ್ತಾರೆ ಇವತ್ತೇ ಹೋಗವ್ಳಮ್ಮೆ ಹೋಗಮ್ಮ ಹೋದ್ರ ಅವ್ಳು ಪೂಜ್ಕ ಮುಡಿಬಿಟ್ಟು ಹೋಗಮ್ಮ ಅಂದ್ರೆ ಅಯ್ಯೋ ಇಲ್ಲಮ್ಮ ನಾನು ಅಲ್ಲಿಕೋಗ್ಬೇಕಾ ಅನ್ಬಿಟ್ಟ ಹೊತ ಅವಳ ಇನ್ ನನ್ ಏನ್ ಮಾಡುದ
ಸರಿ ಇಲ್ಲ
ಏನ ಅನ್ನಂತಾರ್ ಹೇಳ ಊರಾಗ ನೋಡ ಅವ ಮಣಿನ್ಕ ಪೂಜಕ್ ಬರಲ್ಲ ಅನ್ನೋ ನನ್ವಾ ಹೋಗ್ಲೇ ನಂಗ ಬೇಜಾರಾಗೈತಿ ಎಲ್ಲಾಫೋನ್ಗಳ ಮ ನ್ಗ್ ಆಗ್ತಾವ್ರ ನಂಕ ನಾ ಪೂಜೀಕ್ ಬರಲ್ಲ ಅಂದೇಳ ಅಯ್ಯೋ ಏನಪ್ಪಾ ಇವತ್ತೆ ನನ್ ಟೈಮ್ ಇಂತ ಆಯ್
ಹೂಂ
ದೇವ್ರಿಂತ ಟೈಮಗ್ಲಾಗ್ ಸ್ವಲ್ಪ ಹಿಂದಿಕಂ ಮುಂದಕ್ಕೂ ಹಾಕ್ ಬಿಡ್ಬೇಕು ಹ್ಮ್ ಹ್ಮ್ ಇಲ್ಲಿ
ಹ್ಮ್ ಅದಿದ್ದು ಅದಕಿದ್ದಿಲ್ಲ
ಹ್ಮ್ ನಾನೇ ನಮ್ಮ ನನ್ನ ನಮ್ಮ ಪಾಪ ನಮ್ಮನೆ ಹ ನಮ್ಮ ಯಜಾನ್ಏನ್ ಬೇಡ ಅಂತಲ್ಲ ನಂದ್ನೆ ಹೋಗಿನನೆ ಹ್ಮ್ ನಮ್ಮ್ ಮನ್ಯಾಗ ಪರಿಸ್ಥಿತಿ ಇಂತ ನಾನೇಏನ್ ಮಾಡ್ಕೊತದ ನಂದೇ ಹಿಂಗದ ಸೊ ಅದಕ್ಕೆ ಎಷ್ಟು ಫಂಕ್ಷನ್ ಅಲ್ಲಿ ಗೊತ್ತಾ ನಾಳೆ ನಾಳೆ ವರ್ಕೂನು ಒಂದು ಸುಮಾರು ಅಂದ್ರೆ ಒಂದ್ ಐದ್ರ್ತಗಾವ ಫಂಕ್ಷನ್ಗಳು
ಹ್ಮ
ಹೆಂಗ ಹೋಗುದ ಎಲ್ಲ ಒಳ್ಳೆ ಸ್ಟ್ರಾಂಗ್ ದೇವ್ರಗ್ಗಳ
ಹ್ಮ
ಸೋಡೇಶ್ವಮ್ನು ಸತ್ಯನಾರಾಯಣ ಸ್ವಾಮಿ ಆಮೇಕ ಮುನೇಶ್ಪೂರ್ನು ಸ್ವಾಮ ಎನ ಮಾಡ್ರಿಕ
ಎರಡು ಕಡೆ ಇಂಗಕ್ಕ ಮಾಡತಾರ
ಆ
ಎರಡು ಹತ್ರ ಹೆಂಗ ಮಾಡ್ತಾರೆ ಅಮ್ಮಣ್ಣ್ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ
ನಾಳೆ
ಇವತ್ತಂತೆ
ಸ ಹ
ಇವತ್ತ ಅನ್ಲ
ಇಲ್ಲ ಇಲ್ಲ ನಾಳೆ
ಹ ಹತ್ತು ಗಂಟಕ್ ಇವತ್ ಬಂದ್ಲು
ಆಮ್ಮಾ ಇಲ್ಲ ಸುಮ್ಮಯಾರ
ಅದೇನ
ಹ್ಮ್ ನಾಳೆ ಇರುದು ಸತ್ಯನಾರಾಯಣ್ ಸಂಪೂಜೆ ಅವ್ರ ಮನೆಗ ಹ್ಮ್ ಇವತ್ತು ದೇವಸ್ಥಾನಕ್ಕೆ ಅಭಿಷೇಕ್ ಮಾಡ್ ಎಲ್ಲ ಇ ರೆಡಿ ಮಾಡ ಸತ್ಯನಾರಾಯಣ ಸಂಪೂಜಕ ಮನ್ಯಾಗ ನಾಳೆ ಬೆಳಿಗ್ಗೆ ಮಾಡುದು ಹ್ಮ ನಾಳೆ ಬೆಳಿಗ್ಗೆ ಹ ಹ ಹೆಂಗ ಹೋಗುದಾ ಅಲ್ಲಿಕ್ಕೂ ಹೋಗಕ ಆಗುದಲ ಮೋವ್ ಅ ದಿನ ಇದ್ದ ದೇವರ ಹ್ಮ್ ಆಗುದ್ಲ ಅಲ್ಲಿ ಹೋಗ್ಕೊಂಡು ಎಲ್ಲಿಕ್ಕೂ ಹೋಗೋುದಿಲ್ಲ ಪೂಜೆ ಹೇಳಲಿಕ್ಕೆ ಮಾತ್ರ ಎಲ್ಲಿಕ್ಕೂ ಹೋಗೋಲ್ಲ ಬೇರೆ ಫಂಕ್ಷನ್ ಕೆಲಕನ ಹೋಗ್ತನಿ ಆದ್ರೆ ಹ್ಮ್ ಪೂಜೆಗಳಗ್ ಮಾತ್ರ ಎಲಿಕ್ಕೆ ಹೋಗಲಮ್ಮ ನಂಗಗೆ ದಿಲು
ಹ್ಮ್ ನಾನು ಯಾವಕ್ಕು ಹೋಗಲ್ಲ ನಾನ ಐದ್ ದಿನ ಆದ್ರೂ ಹೋಗಲ್ಲ ನಾನು ಒಂಬತ್ ದಿನ ಆದ್ರನೆ ಹೋಗದ ಪೂಜಗಳಿಗೆ
ನಾವೇನು ಓ್ತನಿ ಅಂದ್ರೆ ಸೋಡೋ ಕ್ಕೆ ಹೋಗುದ ಹ್ಮ್ ನ್ನೇನ್ ಹೇಳ್ಬೇಕಕ್ ಏನ್ ಮಾಡ್ತಾವ ಒಳೆ ಅದ
ಬಂಡೆಗಳ ಚಳಿತ ಅವಳಕ
ಹ್ಞೂ ನೀನು ರೆಡಿ ಆಗೋಗಿ ನಿಂತ ನಿದ್ದೆ
ಇಲ್ಲ ಮಾಮೂಲಿ ಮನಾಗ ನಾ ಬೆಳಗ್ನ ಪೂಜೆ ಮುಗಸಿದ್ನಿ ಇಲ್ಲ ಏನನರು ಅಷ್ಟ್ ಮಾಡ್ಕೊಟ್ರಿ ಬೇಗ ಬತ್ತಾಳೆ ಅಂತ ಹರ್ಬಲ್ಲಿ ಮುಂದಿನ ತೀರಿಲ್ಲ ಫೋನ್ ಫೋನ್ ಮಾತಾಡ್ತ ಇ
ಹ್ಮ್
ಹ್ಮ್
ನಿಲ್ಲಮ್ಮಂಗದ್ರ ಹ
ಹ್ಮ್ ಇನ್ನೇನಕ್ಕ ಅನ್ನಿ
ಇನ್ನೇನಿಲ್ಲ ಊಟ ತಿಂದ ಹೋಗ್ಲಾ
ಇನ್ನ ಇಲ್ಲ ಇನ್ನುಗಿ ತಿನ್ನೋದು
ಮಕ್ಕಳು ಸ ಸ್ೂ
ಇಲ್ಲ ಸ್ಕೂಲ್ಗಳ ರಜ್ ಜ ದೇವಸ್ಥಾನಕ್ಕ ಪೂಜಕತ್ ಕಳ್ಸಬಿಟ್ಟ ಅವ್ರ ಕ ಸ್ನಾನಾಗಗಳು ಮಾಡ್ಸ ಎಲ್ಲಾ ರೆಡಿ ಮಾಡ್ಬಿಟ್ಟ
ಹ್ಮ ಹ್ಮ ಹ್ಮ್ ಅವರನ್ನ ಒಂಥರ ಬೆಸ್ಟ್ ಮಕ್ಕಳ ನಮ್ಮ ಮನ ಮಕ್ಳ ಕೇಳ್ಬೇಕಲ್ಲ ಅಸಲಾ ನಾವ್ ರಜೆಗಲ್ಹಕ್ಸಿದ್ಞಲ್ಲ ಹ್ಮ್ ನ ರಜೆಗ ಹಾಕ್ಸುದಲ ಮಕ್ಳಕ ರಜೆಾ ಇದ್ರೆ ಹೋಗ್ಬಹುದು ಅಷ್ಟೆ ನಾಳೆ ಅಮ್ಮಣ್ಣ ಮನೆಗ್ ಕಳಸ್ತೀನಿ ಪೂಜಕ ನಂಬ್ರಿಂದ ಹ್ಮ್ ಸಮಂತಾನೂ ಹೋಗ್ ಕುೂಡ್ದು ನಾವೆಲ್ಲಾ ಒಬ್ರನ್ ಗೇಡ ಒಬ್ರ ರೆಡಿ ಆಗ ಹಗಿದ್ರಿ
ಇನ್ ಬಾಧೆ ನಿ ಮನೆಗ ಪೂಜೆಗಳು ಮಾಡ್ಬೇಕಂದ್ರೆ
ಅದಕ್ಕಮ್ಮ ಅವಾಗ ಸತ್ನಾಯಣ ಸಂಪೂಜ ಮಾಡ್ಸಿದ್ರೆ ಇವಾಗು ಮಾಡಸ ನನ್ ಟೈಮ್ ನೋಡಿ ಮಾಡ್ತಿರೋಧೆ
ಹ
ಲ್ಲ ನಾನನ್ ಕಾಯಕ್ ಹೋಗುದಿಲ್ಲ ಏನೋ ಮಾಡ್ಬೇಕು ಅಂದ್ರೆ
ನಿಂದ ಒಬ್ಬಳ ನೋಡ್ ಅವ್ರದ್ದು ಬೇಕಾದ್ರೆ ಈಚೆ ಕಡೆ ಇದ್ರು ನಡಿ
ಹ್ಮ್ ಹಸೆ ಅವ್ರ ಏನ್ ಕಾಲೇಜಿಗೆ ಸೇರ್ರಿಸಿ ಬಿಡ್ತಿರಲ್ಲ ಆಮೇಲೆ
ಹ್ಮ ಅಲ್ಲ ಕಡೊ ನೀನು ಒಳಗಿಂದ ಮಾಡ್ಕೊಂಬಂದ್ ಕೊಡ್ಬೋದು ಅನ್ನಯ ನಿಂದ ಒಬ್ಬಳ್ದಲ್ದಿರರು
ಕುದು ಪಟ್ಟೆ ಹುದುದು ಎಲ್ಲ ಮಾಡಲ್ಲ ಪಾಪ
ಹ್ಮ ಅಲ್ಲ ಪೂಜೆ ಮಾತ್ರ ನಾನು ಹೇಳ್ತದೆ ಹ್ಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಜಾಸ್ತಿ ಇಷ್ಟೇ ಅಲ್ಲಾ
ಹ್ಮ್ ಅಯೋ ಅಲ್ಕೂ ಒಂದ್ಸರಿ ಹಂಗ ಇದಾಗ ಬಿಟ್ಟಿತ್ತಮ್ಮ ನಾ ದೊಡ್ಡ್ಮಗಳದ
ಹಾ
ಆಮೇಲೆ ಏನ್ ಮಾಡುದು ಪಂಚಿ ತಗ್ಲಾಕಿ ಹಲ್ ಚೆಲ್ಲಿ ಹ ಆಮೇಲೆ ಏನಾನೋ ಮಾಡಿದ್ ಯಲ್ಕು ಹೇಳ್ದಿರ ನಂಗ
ಹ್ಮ ಏನ್ ಮಾಡದು
ಅವ ನೋಡ ಮೇಕ ಅವರು ಅಂತ ಅಡ್ಡಿ ಕಡ್ಡಿಗಳೆಲ್ಲ ಹಾಕಡ್ದ ಒಂದಂದು ಇರು ಇನ್ನೊಂದು ಕಾಲ್ ಮಾಡ್ತೀನಿ ಕಟ್ ಮಾಡಿ ನನ್ ಕಾಲ್ ಮಾಡ್ತಾ
ಎಂಟು ನಿಮಿಷ ಆಗಿರೋದು ಅದಾ